ಏನು ಗೆಳ್ತಿನಿ ನೆನ್ಸ್ಕೊಂಡ್ ಕರೆ ಮಾಡಿಬಿಟ್ಟು ಗೆಳತಿ
ಹಾ ನೀನ್ ಚೆನ್ನಾಗಿದೀಯೋ ಇಲ್ವ ಅಂತ ಕೇಳಕೆ
ನಾನ್ ಚೆನ್ನಾಗಿದ್ದೀನಿ ನೀನು
ಹ್ಮ್ ನಾನು ಚೆನ್ನಾಗಿದ್ದಿಲ್ಲ ಏನ್ ಮಾಡ್ತಿ
ಹಾ ಹ್ಮ ಚಾ ಆಯ್ತ
ಹ್ಮ ಚಾ ಕುೂಡ್ದ ನೀನ್ ಕುಡ್ದಾ
ಹ ನಾನ್ ಕುಡಿಯೋದಿಲ್ಲ ನೀನು
ಹೇಗಿದಯ ಹ್ಮ್ ಕುಡ್ದ ಹ್ಮ್ ನಾನು ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದ್ಯಾ ಊರ್ ಹೋಗಿದ್ದ
ನಿನ್ನ ಹೋಗಿಲ್ಲ ನೀನ್ ಹೋಗಿದ್ದ.
ಮೊನ್ನೆ
ಹ ಆಯ್ತಾ. ಏನೋ ಜಾತ್ರೆ ಅಂತ ಹೇಳ್ತಿದ್ದೆ.
ಹ್ಮ್ ಜಾತ್ರೆ ಆಯಿತು.
ಹ್ಮ್ ಮತ್ತೆ ಕರ್ಲೆ ಇಲ್ಲ ನನ್ನ.
ಏ ತುಂಬಾ ಗಡಿಬಿಡಿ ಅಲ್ಲಿ
ಹಂಗ ಗಡಿಬಿಡಿಯಲ್ಲಿದ ಅಂತಂದ್ರೆ ಗೆಳತನ್ ಮರ್ತ್ ಬಿಡ್. ತಿಯ
ಹಾಗೆ ಏನು ಇಲ್ಲ. ಫ್ಯಾಮ್ ಇದು ಕುಟುಂಬದವರು ಜಾಸ್ತಿ ಬಂದಿದ್ರ ಅದಕ್ಕೆ. ಬಿಡಿ ಇನ್ನೊಂದ್ಸಲ ಇನ್ನೊಂದ್ಸಲ ಕರೆದೆ ದ್ರ್ ಆಯ್ತು ಅಂತ
ಹೌದಾ ಏನ ಬಿಡಪ್ಪಾ ನಿಮ ಹೊಸ ಗೆಳತಿ ಸಿಕ್ಕಿದರೆ ಹೌದಾ ಏನ್ ತಕೊಂಡಿದೀಯ ಏನ್
ಆ ಒಂದ್ಸ ಸರಾ ತಗೊಂಡಿದೀನಿ ಬಳೆ. ತೊಗೊಂಡಿದ್ದೀನಿ ಮತ್ತೆ ಇನ್ನೊಂದು ಏನೋ ತೊಗೊಂಡಿದ್ದೀನಿ ಅದನ್ನ ಹಂಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ನಿಮಗೆ.
ಹೌದ ಆದ್ರ ನೀ ಕರಬೇಕಿತ್ತು ಬಿಡ್ಕಣೆ.
ಆ ಇಲ್ಲ ಕರೆಯೋಕ್ಕ ಆಗ್ಲಿಲ್ಲ ನೆಕ್ಟ್ ಇನ್ನೊಂದ್ಸರ್ತಿ ಜಾತ್ರೆ ಇರುತ್ತಲ್ವಾ ಆಗ ಅವಾಗ ಕರಿತೀನಿ.
ಹ್ಮ ಏನೋ ಬಿಡು ನಿನ್ಗೆ ಹೊಸ ೆತ್ತರ್ ಸಿಕ್ಕಿದಾರಲ್ವಾ.
ಹಾಗೇನಿಲ್ಲ ಯಾರು. ಸಿಕ್ಕಿಲ್ಲ. ಯಾರ್ು ಸಿಕ್ಕಿದಿದ್ದಾರೆ ಅಂತ ಹೀಗಾದ. ಸತ್ಯ ಎಳು
ಸಿಕ್ಕಿರ್ತಾರೆ ನೀವು ಅದ ಬೇರೆ ಇವಾಗ ಊರ್ ಬಿಟ್ಟುೋಗಿದ್ದೀರಾ ನಮ್. ನಲ್ಲ ಮರತು ಬಿಡ್ತರಾ.
ಹಾಗೇನಿಲ್ಲ ನಾನು ಊರಿಗೆ ಬರ್ತೀನಲ್ವಾ ಬಂದಾಗ ನಿನ್ ಕಡೆ ಬಂದೇ ಬರ್ತೀನಿ.
ಹ್ಮ್ ಈ ಸಲ ಬಂದಾಗ. ಭೇಟಿ ಆಗಣಕಣೆ ಬಹಳ ದಿನ ಆಯ್ತು ಬೇಟಿ. ತ್ಯಾಗಿ.
ತುಂಬ ದಿನ ಆಯಿತು ಭೇಟಿಯೇ ಆಗಿಲ್ಲ ನಾವಿಬ್ಬರು. ಹಾ ಇದು ಇವಾಗ ಉಡುಗೊರೆಗಳನ್ನ. ತೊಗೊಂಡಿದೀನಲ್ಲ ಅವ್ನು ಕೊಡಕಂತಾನೇ ಭೇಟಿ ಹಾತೀನಿ ಬಿಡು
ಹೌದಾ ಯಾವಾಗ
ಹ್ಮ್ ನೋಡೋಣ ಇವಾಗ ಮತ್ತೆ ಯಾವಾಗ ಬರ್ತೀನೋ ಅವಾಗ ಭೇಟಿ ಆಕ್ತೀನಿ
ಹ್ಮ್ ಹೆೇಗ್ ಹೆಂಗ್ ನಡೀತಾ ಇದ್ದಾವೆ ನೀನ್ ಪರೀಕ್ಷೆ ತಯಾರಿಗಳು ಎಲ್ಲಾ ನಾಾಳೆ
ಇನ್ನುೂ ಅಧ್ಯಾಯಗಳ ಮುಗಿಸ್ತಾ ಇದ್ದಾರೆ ಆ ಹ್ಮ್ ಒ ಒಂದೊಂದೇ ತಯಾರಿ ಮಾಡ್ಕೋತಾ ಇದ್ದೀನಿ ನಂಗೆ ತುಂಬಾ ಓದಕ್ಕೆ ಓದ್ಬೇಕು ಇನ್ನು ನಾನು ಶುರುನೇ ಮಾಡಿಲ್ಲ ಓದ ತ್ತಕ್ಕೆ
ಯಾವಾಗ ಶುರು ಮಾಡ್ಬೇಕು
ಹಾ ಇನ್ನು ತುಂಬ ತು಼ಂಬ ದಿನ ಏನ್ ತುಂಬಾ ದಿನ ಏನಿಲ್ಲ ಆದ್ರೂ ಈ ಸತಿ ನಮ್ದು ಇದು ಪರೀಕ್ಷೆಗಳೆಲ್ಲ ತುಂಬಾ ದೂರಾನೇ ಇ ಇದ್ದರೆ ಇನ್ನು ಒಂದ್ ತಿಂಗಳು ಮೇಲೆ ಇದೆ ಟೈಮ ಓದ್ಬೋದು
ಹ್ಮ್ ನಾನು ಪರೀಕ್ಷೆ ತಯಾರಿ ಮಾಡೋಣ ಅಂತ ಇದ್ದ ಕಣೆ ನಿಮು ಸ್ವಲ್ಪ ಹುಷಾರಲ್ಲ ಕಣೆ ಯಾಕೋ ದಖಾನಿಗೆ ಹೋಗಿದ್ದೆ ಅಲ್ಲಿ ಬಾಳ ಖರ್ಚ ಆಯ್ತು ದುಡ್ಡು ಬಾಳ ತಗೊಂಡರು ಕಣೆ ನ ನಮ್ದು ಅಲ್ಲಿ ಅಬ್ಬಾ ಸುಮ್ನೆ
ಹ್ಮ ಸರ್ಕಾರಿ ಆಸ್ಪತ್ರೆ ಹೋಗಿದ್ದಾ
ಹಾ ಇನ್ನ ಆಕಣೇ ಪ್ರೈವೇಟ್ ಹಾಸ್ಪಿಟಲ್
ಹ ಹಾ ಖಾಸಗಿ ಆಸ್ಪತ್ರೆ ಹೋಗಿದ್ದ ನೀನು
ಹ್ಮ್ ಹೌದು ಕಣೆ ಆದ್ರೂ ನಾನು ಹೋಗಿದ್ದ ಅ ಕಡೆ ಮೊನ್ನೆ ಭಾನುವಾರ ಅವತ್ತಿನ ದಿನ
ಖಾಸಗಿ ಆಸ್ಪತ್ರೆ ಆದ್ರೆ ಒಳಗಡೆ ಕಡೆ ಹೋಗೋಕ್ಕೆ ಮುನ್ನೂರು ನಾಲ್ಕು ನೂರು ರೂಪಾಯಿ ತೊಗೋತಾರೆ
ಹೌದು ಕಣೆ ನಾನು ಸುಮ್ಮನೆ ಆದ್ರೂ ಓದೆ ಸರ್ ಸರ್ಕಾರಿ ಹೋಗ್ಬೇಕಿತ್ತು ತನಿಸ ಆದರೂ ಏನೋ ಗೊತ್ತ ಇವಾಗ ಗಂಟ್ಲಲ್ಲಿ ಸ್ವಲ್ಪ ನೋವು ಇದೆ ಕಣೆ ತಲೆ ನೋವು
ಗಂಟ್ಲಲ್ಲಿ ನೋವಿದ್ಯಾ ಇದನ್ ಮಾತ್ ಮಾತ್ರೆ ಹಾಕೋ ಕೆಮ್ಮಿದ್ರೆ ಹ ಕೆಮ್ಮಿದ್ರೆ ಇ ಎಣ್ಣೆ ಕೊಟ್ಟಿರ್ತಾರಲ್ಲ ಅದು ಸ್ವಲ್ಪ ಕುಡಿ
ಹಾ ಹಾ ಕುಡಿತೀನಿ ಅದೇ ಕುಡಿತಾ ಇದೀನಿ ಆದ್ರೂ ಸ್ವಲ್ಪ ನೋವು ಇದೆ ಹ ದುಡ್ಡು ತೊಗೊಂಡ್ರು ಗೊತ್ತಾ ಎರಡು ಸವಿರ ತಗೊಂಡರು
ಹ್ಮ
ಹ್ಮ್ ಜಾಸ್ತಿ ದುಡ್ಡು ತಗೊಂತಾರೆ ಸರ್ಕಾರಿ ಆಸ್ಪತ್ರನೇ ಬೆಟರ್
ಹೌದಾ
ಹ್ಮ್
ಮತ್ತೆ ಮತ್ತೆ ಬಾ ಅಂತ ಹೇಳಿದಾರಾ
ಆ ಹುಷಾರಾಗಿಲ್ಲ ಅಂದ್ರೆ ಬಾ ಅಂತಂತಂದಿದ್ದಾರೆ ದವಾಖಾನೆಯಲ್ಲಿ
ಇನ್ನೊಂದ್ಸತ ಹೋಗಿ ಬಾ ಕಡಿಮೆ ಆಗಲ್ಲ ಇಲ್ಲಾಂದ್ರೆ
ಹೌದಲ್ಲಾ ನೋಡ್ತೀನಿ ಏ ಇವತ್ತು ತಂದಿನ ತಗೊತೀನಿ ಮಾತ್ರನಾ ಕಡಿಮೆ ಆಗಿಲ್ಲ ಅಂದ್ರೆ ಹೋಗಿ ಬರ್ತೇನಿ
ಹಾ ಸರಿ ಹೋಗ್ಬಾ ಮತ್ತೆ ಹುಷಾರಾಗು ಬೇಗ ಇದು ವಾತಾವರಣ ಎಲ್ಲಾ ಚೇಂಜ್ ಆಗ್ತ ಇದೆ ಅಲ್ವಾ ಅದಕ್ಕೆ ನಿಮ್ಗೆ ಹಂಗ ಆಗ್ತಾ ಇರೋದು ವಾತಾವರಣ ತುಂಬಾ ಬದ್ಲಾಗತಾ ಇದೆ
ಹ್ಮ್
ಹ್ಮ್ ಇವಾಗಿದ್ದಂಗೆ ನಾಳೆ ಇರಲ್ಲ ಹ್ಮ ನಾನ್ ಚೆನ್ನಾಗಿದ್ದೀನಿ ನಂಗು ಮೊನ್ನೆ ಹ್ಮ ಅವರು ಚೆನ್ನಾಗಿದರ ನಮ್ಮ ಅಕ್ಕಾನೂ ಚೆನ್ನಾಗಿದ್ದಾಳೆ ಅವಳು ಇವಾಗ ಅಹ್ ಕೆಲ್ಸಕ್ ಜಾಯ್ನ್ ಆದನು ಹ್ಮ್ ಕೆಲ್ಸಿಕ ಜಾಯಲ್ಲ ಮದಲಳು ಅವ್ಳು ಚೆನ್ನಾಗಿದ್ದಾಳ ಅವರು ನಂಗೂ ಕರೆ ಮಾಡಿದ್ಲು
ಹೌದಾ ಹ್ಮ್ ಅಲ್ಲ ಗಣೇಶ್ ಈ ಪರೀಕ್ಷೆ ಮುದ್ಮೇಲೆ ಏನು ನೆಕ್ಸ್ಟ್ ಮಾಡ್ಬೇಕಾಗಿರುತ್ ಜಗ ಹುಡುಕ್ಬೇಕ ಏನಾದ್ರು ಬೇರೆ ಶಿಕ್ಷಣ ಓದ್ಬೇಕಾ ಹೌದಾ ಅಯ್ಯೋ ಧನ್ಯವಾದಗಳು
ಹೌದ ಅದಕ್ಕೆಲ್ಲಾ ಯಾಕೆ ಧನ್ಯವಾದಗಳು
ಯಾಕೆ ಅಂತಂತಂದ್ರೆ ಪರೀಕ್ಷೆ ಮುಗ್ದಿದ ತಕ್ಷಣನೇ ಕೆಲವೊಬ್ರು ಉದ್ಯೋಗ ಹುಡ್ಕೊಂತಾರೆ ಮತ್ತೆ ಬೇರೆಸ ಶಿಕ್ಷಣಕ್ಕೆ ಹೋಗ್ತಾರೆ ಅಡ್ಮಿಷನ್ ಮಾಡ್ಸೋಕೆ ಸರ್ ಕೆ ನಿನ್ ಪರಿಶ್ರಮರಿದ ತಕ್ಷಣ ನಿನ್ನನೆ ಬೇಟ್ ಹಾಕ್ತೀನಿ ಅಂತಂದಲ್ವಾ ಅದಕ್ಕೆ ಖುಷಿ ಆಯ್ತು ಅದಕ್ಕೆ ಧನ್ಯವಾದ
ಆಗ ನೀನು ಇದ ಕರಿದಿಲ್ಲ ನಾನ್ ನಿಗೆ ಜಾತ್ರೆಗೂ ಕರ್ದಿಲ್ಲ ಮತ್ತೆ ನಿಮ ಭೇಟಿ ಆಗ್ಲಿಲ್ಲ ಅಂದ್ರೆ ನಿಂಗೆ ಬೇಸ ಷ್ಟ ಆಗುತ್ತಲ್ವಾ ಅದಕ್ಕೆ ನಂಬರ್ ತಿಳಿಯಂತೆ
ಹ್ಮ್ ಹ್ಮ್
ಒಂದ್ ಅರ್ಧ ದಿನ ತಾನೇ ಬರ್ತೀನ್ ಬಿಡು ನಿನ್ನ ಬಂದ ಹಾ ನಿನ್ನ ಬಂದು ಭೇಟಿಯಾಗಿ ನಾ ನಮ್ಮೂರ್ಗ ಹೋಗ್ತೀನಿ
ಹ್ಮ್
ಮತ್ತೆ ಏನ್ ಮಾಡ್ ಆತ ಇದೆಯಾ ಇವಾಗ?
ಏನು ಇಲ್ಲ ಸುಮ್ಮನೆ ಮನ್ಕೊಂಡಿದ್ದೀನಿ, ನಾನು ಈಗ ಚಾ ಇಲ್ಲ ಕಣೆ ಹೋಗ್ಬೇಕೀಗ. ಅಪರೂಪಕ್ಕ ಗೆಳ್ ಕರೆ ಮಾಡಿದ್ದಾಳೆ ಅದಕ್ಕೆ ಕರೆ ಪಿಕ್ ಮಾಡಿದೆ.
ನಿನಗೂ ಧನ್ಯವಾದಗಳು‌.
ಅಗ ಯಾಕೆ?
ಹ ಕರೆೇನ ಉತ್ತರಿಸಿದೆಯಲ್ಲ ಅದಕ್ಕೆ.
ಅಯ್ಯೋ ನೀವು ಮಾಡೋದೆಚ್ಚ ನನ್ ಉತ್ತರ್ಸೋದೆಚ್ಚ.
ಹ ಎರಡು ಹೆಚ್ಚೆ.
ಹ್ಮ ಮತ್ತು ಏನಾದದೂ ಒಂದು ರೆಸಿ ಪ್ಪಿ ಹೇಳೆ, ಇವತ್ತು ನೈಟ್ ಮಾಡ್ಕೊಂಡ್ ತಿನ್ನೋಕೆ.
ಹೌದಾ
ಹ್ಮ್
ಹ
ಏನಾದ್ರುೂ ಚಿತ್ರಾನ್ನ ರಾತ್ರಿ ಏನಾದ್ರರು ಮಾಡ್ಕ. ತಿನ್ನಕ
ನಿಂ ಚಿತ್ತ
ನಾನ ಮಾಡಕ ಬಾ ಇಲ್ಲ ಬರಲ್ಲ. ನಿನಿಗೆ ಬರುತ್ತಾ? ಹೇಳೇ
ಹ್ಮ ಏನ್ ಗೊತ್ತಾ ಏನು ಇಲ್ಲ ಈರುಳ್ಳಿತ್ತೆ, ಟಮೊಟೊ ಹೆಚ್ಚಿಟ್ಕೋ, ಮೆಣಸನ್ಕಾಯಿ ಹೆು ಇಟ್ಕೋ ಆಮೇಲೆ ಒಂದು ಬಾಣಲಿ ತಗೊಂಡು ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚಿ ಮಾಡ
ಹ್ಮ್
ಆಮೇಲೆ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಸಸ್ ಜೀರಿಗೆ ಎಲ್ಲ ಹಾಕು ಮತ್ತೆ ಬೇರೆ ಬೇಳೆಕಾಳು ಉದ್ದಿನ ಬೇಳೆ ಅದು ಸ್ವಲ್ಪ ಹಾಕು ಆಮೇಲೆ ಕರ್ಬೇವ ಸೊಪ್ಪು ಹಾಕು ಕರ್ಬೇವ್ ಅಲ್ಲ ಕರ್ಬೇವ ಸೊಪ್ಪು ಹಾಕು ಆಮೇಲೆ ಅ ಈರುಳ್ಳಿ ಹಾಕಿ ಫ್ರೈ ಮಾಡು ಹ್ಮ ಬೇಯಿಸು ಅದನ್ನ ಲೆ ಟೊಮೊಟೊ ಈರುಳ್ಳಿ ಬೆಂದ್ ಮೇಲೆ ಟೊಮೊಟೊ ಹಾಕು ಟೊಮೆಟೊ ಹಾಕಿ ಆಮೇ ಬಂದ್ಮೇಲೆ ಹ ಸ್ವಲ್ಪ ರೈಸ್ ಹಾಕು
ಹ್ಮ್
ಇಲ್ಲ ಅ ಇ ಇದು ಉಪ್ಪು ಮತ್ತೆ ಕಾ ಮೆಣ್ಸಿನ್ಕಾಯಿ ಹಾಕು ಆಮೇಲೆ ಅರಶಣ ಹಾಕು ಸ್ವಲ್ಪ ಇಲ್ಲ ಖಾರ ಇದು ಮೆಣಸಿನ್ಕಾಯಿ ಅದ್ ಹಾಕಿ ಮತ್ತೆ ರೈಸ್ ಹಾಕಿ ಕಲಸಿ ಆಮೇಲೆ ಸ್ವಲ್ಪ ಲೆಮನ್ ಹಿಂಡು ಹ ಇದು ಲಿಂಬು ಲಿಂಬು ಅದನ್ನ ರಸ ಹಾ ರಸ ಹಾಕ್ ಈ ಮಿಕ್ಸ್ ಮಾ ಕಲ್ಸ್ ಕೊಂಡು ಸ್ವಲ್ಪ ಬಿಸಿ ಮಾಡಿ ತಿನ್ನಿ
ಹೌದಾ ಚೆನ್ನಾಗಿರುತ್ತಾ ಅದಕ್ಕೆ ಏನ್ ಮಾಡ್ತೀನಿ ಇವತ್ತು ಒನ್ ಟೈಮ್
ಹ್ಮ
ಹ್ಮ್ ಒಂದ್ಸಲ ಟ್ರೈ ಮಾಡ್ತೀನಿ
ಹಾ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹ ನಿಂಗ್ ಏನಾದ್ರು ಬೇಕು ಅಂದ್ರೆ ಕೇಳು ನನ್ಗೆ ನಾನು ಹೇಳ್ತೀನ್ ನಿಮಗೆ
ನಿನ್ಗೆಲ್ಲಾ ಅಡುಗೆ ಮಾಡಕ್ ಬರುತ್ತಾ-
ಹು ಬರುತ್ತೆ
ಜ
ಹ ಮ ನೀ ನೀ ನಮ್ಮ ಮನೆ ಬಾ ನ ನಾನೇ ಮಾಡ್ಕೊಡ್ತೀನಿ ನೀನೇನ್ ಮಾಡ್ಕೊಳೋದು ಬೇಡ
ನೀವು ನ ನಿನ್ ಜ ರಗೇ ಕರ್ದಿಲ್ ಇನ್ನ ಇವಾಗ ಕರಿತೀರಾ ನಿಮ್ ಮನೆಗೆ
ಇವಾಗ ನಾನ್ ಮನೆಕ್ ಕರಿತಾ ಇದ್ದೀನಲ್ವಾ ಬಾ ನೀನು
ಹ ನಮಗ್ ಪರೀಕ್ಷೆ ಇದೆ ನಾವು ಬರದ ಬರೋಕ್ಕಾಗಲ್ಲ ಇನ್ನು ಒಂದ್ ವಾರ
ನಾನು ಪರೀಕ್ಷೆ ಮುಗಸ್ಕೊಂಡು ಬರ್ತೀನಿ ಅಂತ್ ಅಂದೆ ನೀನು ಪರೀಕ್ಷೆ ಮುಗಸ್ಕೊಂಡು ಬರ್ತೀನಿ ಅಂತ ಅನ್ಬೋದಿತ್ತು ತಾನೇ ಇವಾಗ
ಆದ್ರೂ ನಿನಿ ನಿನ್ ಜತ್ ಮೊದಲೇ ಕರೆದಿಲ್ಲ ಅಲ್ವಾ ಈ ಕ ಇದಯಾ ಅದಕ್ಕೆ
ಹ ಮನೆಗ್ ಕರೀತಾ ಇದ್ದೀನಿ ನಾನ್ ಯಾವಾಗ ಕರೀತೀನೋ ಅವಾಗ್ ಬರ್ಬೇಕು ತಾನೇ ನೀನು
ಓ ಆಯ್ತು ಬಿಡಿ ಬರ್ತ ಬಿಡಮ್ಮ ಎಷ್ಟೊತ್ತಿದ್ರು ದೊಡ್ಡ ಮಂದಿ ನೀವು
ಹಾ
ಎಷ್ಟತ್ತ ಇದ್ ದೊಡ್ಡ ಮಂದಿ ಮಾ ನೀವು ಬರ್ತ
ಹ್ಮ ನಾನ್ ನಿನ್ ಕ್ಕಿಂತ ದೊಡ್ಡೋಳಾಗಕ್ಕಾಗುತ್ತಾ
ಹ್ಮ್ ಆಗ್ಬೇಕಲ್ಲ ಹ್ಮ್ ಮತ್ತೇನ್ ಸಮಾಚಾರಮ್ಮ ಮನೇಲೆಲ್ಲ ಆರಾಮಿದಾರಾ
ಹಾ
ಮನಲೆಲ್ಲ ಚೆನ್ನಾಗಿದ್ದಾರಾ ನಿಮ್ ಗೆಳತಿಯರು ನಿಮ್ ಗೆಳೆಯರು ಎಲ್ರುೂ ಚೆನ್ನಾಗಿದ್ದಾರಾ
ಹ್ಮ್ ಚೆನ್ನಾಗಿದ್ದಾರೆ
ಹ್ಮ್ ಎಲ್ಲಿ ಪ್ರವಾಸಕ್ಕೆ ಹೋಗಿಲ್ವಾ
ನಾನ್ ನಿಂಗ ಮತ್ತೆ ಕಾಲ್ ಮಾಡ್ತಿ ತಿಲ್ಲಿೇ
ಹಾ ಓಕೆ ೆ